ಹ
ಏನೆಲ್ಲ ಮಾಡ್ತಾ ಇದೀಯಾ ಮರಯ
ಇಲ್ಲಾ ಅಬ ಅಂಗ ಇದ್ದ
ಹೌದು ಮಳೆನಾಕ್ತ
ಏ ಬಿತ ಪಾವಾಗ ಜೋರಕ್ಕೆ ಬಿತ
ಬಿತ್ತಾ
ಹ ಯಾವ ಶಾಲೆನ ಬರ್ತಿದ್ನಾ
ಹಾ
ಏಂಗ ಬಿತ್ತು ಗೊತ್ತ ಮಳೆ
ಜೋರ್ಮಲೆನಾ
ವ ಫುಲ್ಲು ರೋಡೆಲ್ಲ ರೋಡೆಲ್ಲ ತುಂಬಾಗಿತ್ತು
ನಮ್ ಕಡೆ ಮೋಲ್ ಮುಚ್ಕೊಂಡಿತ್ತು ನಾನು ಮನಗ್ ಬರೋಸ ಎಲ್ ಬಿದ್ ಡುತ್ತೆ ಆಮೇಲೆಳ ನೆನ್ಕೊಂಡ ಹೋಗ್ಬೇಕು ಅನ್ಕೊಂಡ್ ಮನ್ಯಾಗ ಬಂದ್ ಕುತ್ಕೊಂಡು ತಿಂದಿ ತೇೇಕಿದೀನ್ರೂ ಮಳೆ ಬಿದ್ದಿಲ್ಲ
ನನ್ನದೃಷ್ಟ ಏನಂದ್ರೆ ಬರ್ಬೇಕ ಬರ್ಬೇಕಾಗ ಮಳೆ ಫು ಇದು ಮಳೆ ಫುಲ್ಲು
ಹಾ
ಆದ್ರೆ ಯಾವಾಗ ನಾನು ಬಂದ ಮನೆ ಹತ್ರ ಇನ್ನೇನು ಇಲ್ಕೊಂಡು ನಡ್ಕೊಂಡು ಹೋಗ್ಬೇಕು ಮನ್ಯಾಗ ಆವಾಗಿಲ್ಲ ಮಳೆ ನಿಲ್ತಾಬಿಟ್ಟಿತ್ತು
ಮಳೆಲ್ಲ ಹಂಗೆಿದ್ರೆ ಬೀಳ್ತಾ ಆರ್ತದೇ ಇಲ್ಲ ತಿಗ್ ಬಿದ್ದು ನಿತ್ಬಿಡ್ತದೆ ಹೇಳಕ್ಕೆ ಆಗಲ್ಲ ಎಷ್ಟೊತ್ತಕ್ ಬಿಟ್ಟೆ ಹೌದು ಶಾಲೆ
ನಂದೇನ್ ಆಗೋಗಿದೆ ಪರೀಕ್ಷೆ ಬೇ ಆಯತಲ್ಲ ಅಲ್ಲಿ ಹೋಗಿ ಅದೇನೋ ಇದಿತ್ತ ಇದು ಸ್ವಲ್ಪ ಕೆಲ್ಸ ನೋಡ್ಕೊಂಡೆ ಮೂರುವರೆ ಅಂತ ಬಂದೆ ಇದಕ್ಕೆ ಯಾವ್ದೋ ನೋಡೋಣಂತ ಮೂರ್ವರೆ ಇಿಂದ ಕಾಯ್ತೆ ಯಾವ್ದೋ ಇಲ್ ಬಂದಿಲ್ಲ ಸ ಮೂ ಐ ನಾಲ್ಕು ಮೂರು ನಲ್ವತ್ತು ಮೂರು ಐವತ್ತ ಆಗಿತ್ತು ಅಮ್ಮ ಅವಾಗ ಯಾವ್ದೋ ಒಂದು ಇ್ ಬಂತು ಬಸ್ಸು ಆವಾಗ ಎತ್ತಿದೆ ಅವಾಗ ಅವನು ಇಲ್ಲಿ ನಮ್ಮ ಮನೆಗ ನಾನು ಐದು ಇಪ್ಪತ್ತು ಮೂವತ್ಗ ಬಂದ ತನ್
ಓಹ ಒಂದೂರೆ ಗಂಟೆ ಹೋಗಿದ ಹಂಗಾದ್ರ
ಹ್ಮ್ ಇನೇನು ಈ ಈ ಸಮಯದಲ್ಲಿ ಇದು ಬೇರೆಯವರು ಕೆಲ್ಸ ಬಿಟ್ಟಿರ್ತಾರಲ್ಲ ಅವರುೂ ಮನೆಗೆ ಹೋಗ್ಬೇಕು ಅಂತೇಳಿ ಫುಲ್ಲು ಇದಾಗ ಹೊತಪ್ಪ
ಈ ದಿನ ಅಷ್ಟು ಸಮಯ ತಗೊಳ್ತದ ಹೋಗೋದಿಕ್ಕೆ
ನಾನ್ ಈಗ ಪರೀಕ್ಷೆ ಅಂತ ಮೂರವರೆಗ ಬೇರೆ ದಿವಸ ಅಲ್ಲ ನಾನು ಎಷ್ಟು ಏಳುವರೆ ಒಂದುವರೆಗೆ ಬಿಟ್ಬಿಡ್ತೀನಲ್ಲ ಅಲ್ಲ ಕೊನೆ ಪ್ರರಿ ಕೊನೆ ಇ ಅಟೆಂಡೇ ಮಾಡಲ್ಲ
ಹ್ಮ್
ಸೊ ಅದಕ್ಕೆ ಬೇಗ ಬಂದು ಬಿಡ್ತೀನಿ ಅದಕ್ಕೆ ಬೇಗ ಬಂದು್ಬಿಡ್ತೀನಿ ನಾನು ಈ ಇವತ್ತಷ್ಟೇ ಇದಿದಲ್ಲ ಪರೀಕ್ಷೆ ಇದಕ್ಕಂತ ನಾನು ಇದ್ದೆ ಅಷ್ಟ
ಹ ಇರ್ಲಿ ಬಿಡು ನಾಳೆ ಬರ್ತೀಯ ಶಾಲೆಗೆ ಅದೇ ಆ ಒಂದ್ ಕೆಲ್ಸಕ್ಕಷ್ಟೇ ಬರೋದು ನೀನ್ನ
ಅದೇ ನಾಳೆ ಬೆಳಿಗ್ಗೆ ಎಷ್ಟೊದ್ ಗಿರೋ ನಿದ
ನಮ್ದ್ ಒಂಬತ್ ಗಂಟೆಯಿಂದ ಹತ್ತು ಮುಖಾಾಲ ಇಟ್ಟವ್ರೆ ಇನ್ನ ಚೂರ್ ತಡ ಮಾಡಿದಿದ್ರೆ ಸರಿ ಇರ್ತಾ ಇತ್ತು ಒಂಬತ್ವರೆಗೆ ಇಟ್ಟಿದಿದ್ರು ಚೆನ್ನಾಗಿ ಇರ್ತಾ ಇತ್ತು
ಈಗ ಹತ್ತು ಮುಕ್ಕಾಲು ವರ್ಕ ಇದ್ದಲ್ಲ
ಅದೇ ಒಂಬತ್ತು ಗಂಟೆಯಿಂದ ಹತ್ತು ನಲ್ವತ್ತರೆಗೂ ಇದೆ
ನಾನ್ ಹತ್ತು ಗಂಟೆ ಹಂಗ ಅರ್ತೀನ ಒಂಬತ್ತುವರೆ ಹಂಗ ಅಲ್ಲಿ ಇರ್ತೀನನೆ ಒಂಬತ್ತುವರೆ ಹತ್ತು ಗಂಟೆ ನೀ ನಿನ್ ಪರೀಕ್ಷೆ ಮುಗಿಸಕೊಂಬಾ
ಹಾ ನಾನ್ ಕರೆ ಮಾಡ್ತೀನಿ ಬಿಡು ನಿನ್ಗೆ ಮಗ ಆ ಹುಡುಗ ಬರ್ತಾನಂತ ಹೌದು ಮಾಡೋದಿಕ್ ನಳೆ
ಬರ್ಧೇರ ಇರ್ತ ಅವನು
ಹಾ
ಬರ್ಧಿರ ಇದ್ರೆ ನಮ್ ಇದರಿಂದ ಆಚೆ ಹಾಕ್ತೀನಿ ಅಷ್ಟೇ ಒನ್ನ
ಇದು ಎಲ್ಲ ಪತ್ರಗಳೆಲ್ಲ ಇದು ತಯಾರು ಮಾಡಿದಯಾ
ಹ
ಗ
ಹ್ಮ್ ಅದ ಹ ಅದೆಲ್ಲ ಆಗೈತ ಅದೆಲ್ಲ ಆಗೈತ ಕುಟ್ಟಿಿದ ಆಯ್ತಲಾ ಎಪ್ಪಂಗ
ನಾವು ಅಲ್ಲೋಗಿ ಪ್ರಾ ಪ್ರಚಾರ ಮಾಡೋದಾದ
ಹ್ಮ ಹ ಅದೇನಾದ್ರು ಸ್ವಲ್ಪ ಬೇಕಾರ ಏನಾದ್ರು ಬದಲಾವಣೆ ಇರ್ಬೇಕಂದ್ರ ಕೇಳ ಆ ಆ
ಬದಲಾವಣ ಲೀಿದಿಯ ಅಲ್ಲಾ
ಇಲ್ಲ ಫಸ್ಟ್ ಮುಂಚೆ ಕೊಟ್ಟಿದ್ರಲ್ಲ ಇದು ಓಕೆ ಜಾಸ್ತಿತ್ ಪತ್ರ ಓಕೆ ಈಗ ಬೇರೆದು ಇದಲ್ಲಾ ಇದು ಇದ್ ಮಾಡಾಕ ಅ್ರ ಅಲ್ಲಿ ಹೋಗ ತೋರ್ಸಕ ಇದ್ ಮಾಡಾಕ
ಹ ಅದ್ರಲ್ಲಿ ಏನಾದ್ರು
ಅದಲ್ಲಿ ಏನೋ ಸ್ವಲ್ಪ ಇದಿರ್ಬೇಕು ಬದಲಾವಣೆ ನೋಡೋಣ ಬಿಡಿ ನಿಕ ಹೆಂಗಿದ್ರುನು ನನ್ನ ಪ್ರ ಎಲ್ಲರೂ ಹೇಳೋ ಪ್ರಕಾರ ಇದು ಲ್ಯಾಬ್ ಎಕ್ಸಾಮ್ ಇದು ಪರೀಕ್ಷೆ ಸ್ಟಾರ್ಟ್ ಮುಂಚೆನನೆ ಇರ್ತದೆ ಅಂತ
ಹ ಆ ಕೊನೆಯ ಪರೀಕ್ಷೆ ಬರಿ ಪರೀಕ್ಷೆ ಮುಂಚೆ ನ ಇಡ್ತಾರಂತ ಹೋದ್ ವರ್ಷ ಹೆಂಗಿ ತಂಗದ್ರ ಎಲ್ಲ ನಮ್ಗೆ ಅಂದ್ರೆ
ಹಂಗೆ ಇತ್ತು ಹೋದ ವರ್ಷನ ಹಂಗೆ ಇತ್ತು ಹ ಯಾಕಂದ್ರೆ ಈ ಪರಿಪರೀಕ್ಷೆ ಆಗ ತಕ್ಷಣ ಕೃಷ್ಣಾನೇ ಇದಿರ್ತದಲ್ಲ ಕೊನೆ ಪರೀಕ್ಷೆ
ಹಾ
ಅದರಿಂದ ಅದಕ್ಕೆ ಹಂಗಿರುತ್ತದೆ
ಹೋಗ್ಲಿ ಬಿಡಿ ನನ್ನ್ ಮಾಡೋದು ಈ ಸತಿನೂ ಆಕ್ ನ ಇನ್ನಷ್ಟ್ ತಲೆ ತಿಂತಾನ ಇದು ಸರಿ ಅಂತ ಹೇಳಿದ ಒಪ್ಕೊಂಡಿದನಲ್ಲಾ ನಾವ್ ಮಾಡ್
ಹ್ಮ್ ಆಯ್ ಎಪ್ಪ ಅಂಗಗೆ ಅಪ್ಪಾ ಅವ
ಯ ಸತಿ ಒ ಅ ಇೊಂದ್ಸತಿ ಇಲ್ಲ ಅಂತಾನೆ ಇಏನ ನಶೆಲ್ಲನಾನ ಮಾತಾಡ್ತಾನೆಾನನಯಪ್ಪಾ ನಮ್ಮ ಹತ್ರ
ಬಿಡು ಯಾವ್ನ್ ಹೂ ಅಂತ ಹೇಳ್ರು ಹೂ ಅಂತ ಹೇಳ್ರು ನಾವ್ ಇದೇ ಮಾಡೋದು ಯಾಕ
ಅದ್ರ ಓದು ಇದು ಇದ್ರಲ್ಲಿ ಇದದು ಅಂಕಗಳು ಕೊಟ್ಟಿದ್ನ ಚೆನ್ನಾಗಿ ಅದಕ್ಕೆ
ಹ್ಮ ನಂಗೆ ಇದ್ ಕೊಟ್ಟಿದ್ದ ಆ ಜಾಸ್ತಿನೇ ಕೊಟ್ಟಿದ್ದ
ಆ ವಿಷ್ಯ್ದ ಗೊತ್ತಾಯ್ತಾ ಎಷ್ಟ್ ಕೊಟ್ಟಿದ್ರು ಅಂತ
ಮೂರನೇ ಸೆಮ್ಮಲ್ಲಿ ಎಲ್ಲ ಆ ಇ ಇದು ಅಂಕ ಅಂಕ ಪಟ್ಟಿಯಲ್ಲಿ ಕೊಟ್ಟಿದ್ರಲ್ಲ ಮೂರನೇ ಸಮ್ಮಲ್ ನಿಂಗೆ ಎಷ್ಟು ಮೂರನೇಸಮ್ಮಲ್ಲಿಿ ಹ ನಂಗೆ ಎಷ್ಟೋ ಎಂಬತ್ತೇನ ಕೊಟ್ಟಿದಪ್ಪಾ
ನೂರುಗ
ಹ್ಮ ಯಾಕಂದ್ರೆ ನಿಂದ ಎಷ್ಟ ನಿಂದ ಇದ ಇರ್ತದೆ ನೋಡು ಎಷ್ಟ ಕೊಟ್ಟಾರ ಅಂತ
ಯಾವ್ದ್ಳ್ಳ ಇರುತ್ತೆ
ಹಾ ಇದದೆಲ್ಲಿ ಆ ಇದಲ್ಲಿ ಕೊಟ್ಟಿರ್ತಾರೆ ನೋಡ ನೋಟಿಸ್ ಇದಲ್ಲ ಹಾಕಿರ್ತಾರಲ್ಲಾ
ಹಾ ಹಾ ಹಾ
ಅದ್ರ ಕೊನೆಯಲ್ಲಿ ಈ ಇದಕ್ಕಂತ ಎಷ್ಟು ಅಂಕ ಕೊಟ್ಟಿರ್ತಾರ ಅಂತ ಹೇಳ್ತಾರಲ್ಲ ಹ್ಮ
ಹೌದಾ ಹೋಗ್ಲಿ ಬಿಡು ಆ ಚಂದ್ ಆಗಯತಲ್ಲ ಈ ಸಂದ್ ನೋಡ್ಕೋಬೇಕು ಇದ್ರದ್ದೇನು ಈ ಸತಿ ಪರೀಕ್ಷೆ ಶಿಕ್ಷೆನ್ ಇಟ್ಟಿಲ್ಲಲ್ಲ ಅಪ್ಪಾ ಹಚ್ತಿ ಐವತ್ತು ಅಂಕಗಳ ಇಟ್ಟಂಗೆ
ಹ ಹಾ ಏನಕ್ಕಿಲ್ಲಯಪ್ಪಾ
ಹಾ ಈತಿ ಎಲ್ಲ ಅಪನ್ ಮುಂದೆನೆ ಪ್ರಚಾರ ಮಾಡ್ಬೇಕೇನ ಎಲ್ಲ
ಹ್ಮ ಬಿಡು ಈ ಸರಿ ಈ ಸರಿ ಆದ್ರೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಇದಲ್ಲೂ ಇಲ್ಲ ಮುಂದಿನಲೂ ಇಲ್ಲ ಮ ಇರದಿಲ್ಲ ಅದ್ ಮುಂದಿನ ನೆಕ್ಸ್ಟ್ ಅದು ಆಮೇಲೆ ಇರ್ತದ ಇರ್ತದ
ಹ ಇನ್ನ ಎಷ್ಟು ವರ್ಷ ಇರುತ್ತೆ ಈ ಇದು ನಮ್ಗೆ ಈ ವಿಷಯ ನಮ್ಗೆ
ಅಲ್ಲ ಈದು್ ಇವತ್ತು ಈ ಇದಮೇಲೆ ಮುಂದಿಂದಲಿಲ್ಲ ಆದ್ರ ಮುಂದಿನಲ್ಲಿದೆ ಆ ಆರ್ನೇ ಆರನೇದ ಆರನೇದಲ್ಲದಾ ಹ್ಮ ಐದನೇ ಐದನೇ ಸ ಐದನೇದ ಇಲ್ಲ ಆರನೇ ಇಲ್ಲ ಪೊತ್ತಲಪ್ಪ
ಹೌದಾ
ಹಾಂ ಐದನೇದುಲ್ಲ ಆರನೇದಲ್ಲಿದೆ ಡೈರೆಕ್ಟಾಗಿ ಅಲ ಒಂದು ಯಾರನೇ ಮಾರನದಲ್ಲಿದೆ
ಹಾ ಸರಿ ಸರಿ ಸರಿ
ಹೇಳ್ತಾರ ಅದಕ್ಕೆ
ಬೇರೆ ವಿಷಯ ಬರ್ತದ ಹಂಗಾದ್ರೆ ಬರೋ ಇದಕ್ಕೆ ಬರೋ ಆರು ತಿಂಗಳಿಗೆ
ನೆಕ್ಸ್ಟ್ ಇದ ಬರುವ ಇದಲ್ಲಿ ಐದನೇ ಸ ಎಮ್ ಅಲ್ಲಿ ಒಂದು ಇದ ಹತಾರೆ ಚಿಕ್ದಾಗ ಏನೋ ಚಿಕ್ಕದಾಗ ಒಂದಿನ ಮಾಡ್ಬೇಕು
ಚಿಕ್ ವಿಷಯ ಇರ್ತದ ಅದೇ ಇದೇ ತರ ಮಾಡದು ಎ ತಿಸೋದ ಆಥರಲ್ಲಿ
ಮಾಡದು ಆದ್ರೆ ಇದು ನಮ್ದ ಮೇಲೆ ನಮ್ದಡಿ ಇದ್ಮೇಲೆ ಈಗ ನಾವು ಬೇರೆ ಮಾಡ್ತರಲ್ಲ ಇದ ಹಂಗಲ್ಲ ನಮ್ದ ಇದ ಮೇಲೆನೆ ಡಿಪೆಂಡ್ಏನ ನಮ್ದ್ ಮೇಲೆನನೆ ಇರ್ತದೆ
ಹಾ ಅದ್ರ ಮೇಲೆನೆ ಆಷ್ಯಕ್ಕೆ ಸಂಬಂಧ ಪಟ್ಟಿರೋದೇ ಇರ್ತದೆ
ಹಾ ಹಾ ಹಾ ಆದ್ರೆ ಇದು ಈಗ ನಾವ ಇದೆಲ್ಲ ಗುಂಪಲ್ ಮಾಡ್ತಾರದಾ
ಹೌದಾ ಎಲ್ಲಾ ಒಬ್ಬೊಬ್ರೇ ಮಾಡ್ಬೇಕು ಹ ಇಲ್ಲಿಂದ ಇಲ್ವಾ ಸಮಯ ಹೌದು ಇದು ಕೊಟ್ಟಾ ಮೇಡಮ್ದು ಇ ಇದು ಕೇಳ್ತಾ ಇದ್ರಲ್ಲ ರಿಪೋರ್ಟ್ ಕೇಳ್ತಾ ಇದ್ರಲ್ಲ ಕೊಟ್ಟ
ಹ್ಮ ಯಾ ಯಾವ ಬ ಯಾ ಇದಕ್ಕ
ಅವ್ರು ಆ ಮೇಡಮ್ ಕೇಳ್ತದಾರಲ್ಲ ಕೇರಳ ಮೇಡಮ್ ನಂದನಾ ಮೇಡಮ್ ಅಯನ ಅನ್ನ ಮಾಡಲ್ಲ ಅಲ್ಲಿಪ್ಪಾ ಅಮ್ಮ ಅದ ಏನ್ ಮಾಡ್ತಲ್ಲ ಏನೋ
ಹ್ಮ್ ಆಯಮ್ಮ
ಅಮ್ಮ ಏನ್ಲ್ಲ ಪಪಾ ಇನ್ನೊಬಾ ನ ಕುಳ್ಳಿ ಮಡಮೆ ಸ್ವಲ್ಪ ಈ ನಡುವೆ ಯಾಕೋ ಮದ್ವೆ ಆಾಕ್ ಅಂತ ಅಂದ್ಬಿಟ್ಟು ಸ್ವಲ್ಪ ರೊಚ್ಚಿಗೆ ತಗಳೆ ಅಮ್ಮ ಹಾ ಮೇಡಮ್ ಪರವಾಗಿಲ್ಲಪ್ಪ ಇನ್ನೊಬ್ ಮೇಡಮ ಮೇಡಮ್ ಒಳ್ಳೆಯ ಪ ಈ ಅಮ್ಮ ಯಾಕೆ ಇತ್ತೀಚಗ ನೋ ಅಮ್ಮ ತ ಆಡ್ತಾರ ಅದು ಮೊದ್ಲು ಅಷ್ಟ ಇಲಿಲ್ಲ ಅನ್ಕೋವ ಓದ್ಸನ್ಗೆಲ್ಲ
ಏ ಅದೆಲ್ಲ ಅಂಬಂಗು ಏನೋ ಆಗೈತ್ ಅನ್ಸತ
ಹಾ ಯಾಕಪ್ಪ ಇದ್ದಕ್ಕಿದ್ದಂಗೆ
ಅಲ್ಲ ಕೊಟ್ಟಾಕಿದೀನಲ್ಲ ಆಯ ಅಮ್ಮ ಇಡ್ಕೊಂಡ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳ್ದ ಮ್ಯಾಮ್ ಒಂದ್ಸತಿ ನೋಡಿ ಮ್ಯಾಮ್ ಎಲ್ಲಾ ನೀಟ್
ಹ ಆ ಮನೆ ಕೆಲ್ಸ ಒಂದ್ ಪುಸ್ತಕ ಬ ಬರ್ದಿದ್ದೆ ಮೊದ್ಲ್ನೇದು ಆ ಪುಸ್ತಕ ಕಳ್ಬಿಟ್ಟು ಮತ್ತೆ ಬರ್ಕ್ ಹೋಗಂದ್ಬಿಟ್ಟು ಮತ್ತ ಕಲ್ಸುಡ್ಲು ಸ್ವಾಮಿ ಹಾ ಆ ಎರಡ್ ಎರಡು ಸತಿ ಬರ್ಕೊಂಡು ಕುತ್ಕೊಂಡಿದ್ದೆ ಅದು ಎರಡನೇ ಇದಕ್ಕೆ ಇಪ್ಪತ್ತೊಂದು ಪ್ರಶ್ನೆ ಇಲ್ಲ ಕೊಡೋದೋಗ್ಲಿ ಅದು ಚಿ ಚಿ ಕೂತ್ ಕೊಟ್ಟ ಬಿಡ ಇನ್ನ್ ದೊಡ್ಡ ಕೊಟ್ಬಿಟ್ಟಿದ್ರೆ ಇನ್ನ ಬೇಜಾರಾಗಗ್ಬಿಡತೈತೆ ನಮಗೆಲ್ಲಿ ಬರ್ದು ಬರದು ಬರದು ಬ ಏನ ಕೊಟ್ಟಿದ್ದಿದ್ರೆ ಸರಿಯ ದಯತ
ಹಾ ಏನೋ ಒಂದ್ ದೊಡ್ಡ್ದೊಡ್ದ ಒಂದ್ ಎರಡು ಕೊಟ್ಟಿದ್ರೆ ಆಯ್ತಪ್ಪ
ಹಾ ದೊಡ್ಡ ದೊಡು ಎರಡಲ್ಲ ಹೋಗ್ ಐದ್ ಒ ಪಕ್ಷ ಐದ್ ಕೊಟ್ಬಿಟ್ಟಿದ್ರು ಬರೀತಾ ಇದದೆ ದೊಡು ಕೊಟ್ಟಿದ್ದು
ಹ ಪರ್ದಿ ಕೊಟ್ಟಿರೋದು ಈ ಅಮ್ಮ ಉದ್ಯೋಗಿರ ಕೊಟ್ಟಲ್ಲ
ಹ ಮುಂದ ಅದೇ ಎರಡು ಕೊಡ್ಬೇಕಿ ನಯಮದು
ಅಯ್ ನಿದ ಅಂಕ ನೋಡನಪ್ಪಾ ಇದು ಯಾವ್ದದು ಹ ಇದು ಬ ಇದು ಮುಂದನು ಎಷ್ಟು ನಲ್ವತ್ತೊಂಬತ್ ಬಂದೈತೆ ನಿಂದು
ಹೌದಾ ನಿೆನ್ನೆ ಬರ್ದಿರೋದಾ
ಹ್ಮ ನಿನ್ನೆ ಬರ್ದಿದ್ದ
ಬೆಳಿಗ್ಗೆ ಬರ್ದಿರೋದು
ಹಓ ನಿನ್ನೆ ಬೆಳಿಗ್ಗೆ ಬರ್ದಿದ್ದು
ಹೋ ತೊಂಬತ್ತಾ ನಾ ಎಲ್ಲೋ ನಾ ನ ಅಮ್ಮ ಕಳಸರೋದು ಇದನ್ನ ನೋಡಿದ್ರೆ ಉತ್ತರಾಗಳ ನೋಡಿದ್ರೆ ಓಹ ಪಕ್ಕಾನ ಒಂದ ಏಳು ಎಂಟ ಒಟಗಿರುತ್ತೆ ಅಂತ ಅನ್ಕೊಂಡಿದ್ದೆ
ಇಲ್ಲಪ್ಪಾ ನೋಡ ನೋಡನಲ್ಲ ನಾನು ನಲ್ವತ್ತೊಂಬತ್ತು ಬಂದೈತೆ ಈ ಸರಿ ಜಾಸ್ತಿ ಜನಕ್ಕೆ ಐವತ್ತ ಐವತ್ತು ಕೊಟ್ಟೋವರ್ ಗೊತ್ತ ಕುತ್ತ
ಹಾ ಹಾ ಹಾ ಅಂದ್ರೆ ಈ ಸತಿ ಚೆನ್ನಾಗಿತ್ತು ಸ್ವಲ್ಪ ಸುಲಭವಾಗಿ
ಹಾ ಈ ಸರಿ ಸ್ವಲ್ಪ ಇದಿತ್ತು ಹ ಎಲ್ಲರಿಗೂ ಐವತ್ತು
ಇಂಥ ವಿಷಯ ಬಳಸ್ಕೋಬಿಟ್ರೆ ನಮ್ ಕೊನೆ ಇದಕ್ಕೆ ಉಪಯೋಗ ಆಗತ್ತೆ ಚೆನ್ನಾಗಿ ಜಾಸ್ತಿ ತೆಗಯೋದಿಕ್ಕೆ ಬೇರೆ ವಿಷಯದಲ್ಲಿ ಕಡಿಮೆ ಬಂದ್ರು ಇಂಥ ವಿಷಯಗಳಲ್ಲಿ ತೆೆಗೆದ್ರ
ಹ್ಮ್ ಲಾ ಕೊನೆಯಲ್ಲಿ ನಮ್ಮ ಇದು ಜಾಸ್ತಿ ಆಗತ್ತ
ಹಾ ಅದ
ಹ್ಮ್
ಹ್ಮ ಸರಿ ಇಲ್ಲ ಆಯ್ತಾ
ಆಯ್ತು ಆಳ ಸಿಗಣ ಹಾ ಆಯ್ತು ಹಾ